ಸಾರ್ ಹೇಳಿ ತಿಂಡಿ ಹ್ಞ ಸಾರ ಆಯ್ತು ನಿಮ್ದು
ಹ್ಮ್ ಈ ಏನಿಲ್ಲ ಸರ್ ಇಡ್ಲಿ ನಿಮ್ದು
ಪಲಾವ
ಪಲಾವ್ ಹೆಂಗ ಗೊತ್ತ ನೀವು ಬಾಕ್ಸು ತರ್ತ್ತೀರ ಅವು ದುಡ್ಡು ಉಳ್ಸಕೆ
ರಿ ಮಾಡ್ಬಿಡ್ತೇನಿ ಯಾಕ್ ಸುಮ್ನೆ
ಹೌದೌದೌದೌದು
ಇನ್ನ ಅಕ್ತಾರೆ ಒಂದ್ ಐವತ್ತು ರೂಪಾಯ
ಹ್ಮ್ ಹೌದೌದೌದ ನನಗೆ ಗ್ಯಾಸ್ಟ್ರಿಕ್ ಆಗ್ಬಿಟ್ಟೈತೆ ಏನ್ ಮಾಡ ನಾವು ಸ್ಟಾರ್ಟಿಂಗ್ ಇಂದ ಅಪ್ಟೂ ಮಾಸ್ಟರ್ ಡಿಗ್ರಿಂದ ಡಿಗ್ರಿಯಿಂದ ಡಿಗ್ರಿ ಆದ್ಮೇ ಮಸುಡ್ಗ್ರಿಂದ ಎಲ್ಲಾ ಹೋಟ್ಲಾ ತಿಂದ ತಿಂದು ರೂಡಿ ಆಗ್ಬಿಟ್ ಮಧ್ಯಾಹ್ನ ಅದ ತಗೊಂಡ ಹೋಗಕೂ ಲ್ಲ ಆಮ್ಯಾಕೆ ಬ್ಯಾಚರ್ಲ್ಲಗಿದ್ವ ಅವ್ಲ್ ಕೆಲಸ ಮಾಡೋಕೋ ಅಷ್ಟೇನೆ ನೀನ್ ಮದ್ಯಾಹ್ನ ಹೊತ್ತು ಎಲ್ ಮಾಡತ್ರೀ ತಿಂತಿದ್ವಿ ನಾವ ಹೆಂಗೆ ಅಂದ್ರೆ ಈಗ ಮು ಂಚೆ ಒಂದ್ ಆಫೀಸ ಅಲ್ಲಿ ಇದ್ವಾ ನಾನೇನ್ ಮನಿಗ್ ಹೋಗ್ತಿರ್ಲಿಲ್ಲ ದಿನ ವಾರಕ್ಕ ಒಂದ್ಸರ್ತಿ ಮಾತ್ರೇನೆ ಮನೆಗ್ ಹೋಗ್ತಿದ್ ವಾರ ಹದ್ನೈದಿವ್ಸಕ್ಕೆ ಆಫೀಸ್ ಅಲ್ಲೇ ಮನಿಕಂಬಿಡ್ತಿದ್ವಾ ಆಫೀಸ್ ಅಲ್ಲೇ ಇರ್ತಿದ್ವಿ ಬೆಳಿಗ್ ಆಫೀಸ್ ನೆನೆ ಅದ ಇಂಜಿನಿಯರ್ ಆಫೀಸು ಅಲ್ಲೇ ಮನಿಕಂಬಿಡ್ತಿದ್ವಿ ಮೂವಾರ ಇರ್ತಿದ್ ಒಬ್ಬ ಸೆಕ್ಯೂರಿಟಿ ಟಿ ಗಾಡಿ ಇರನ್ ಅಂದ್ರೆ ಕಾವಲುಗಾರ ಅಂತ ಅವನೊಬ್ಬ ಆಹ ಗ್ರೂಪ್ ಡಿ ಇದ್ರೆ ಅವ್ನು ಇರೋನು ಇಲ್ಲ ಅಂದ್ರೆ ನಾವ್ ಇರ್ತಿದ್ವಿ ಅಲ್ಲೇ ಮನಿಕಂಬಿಡ್ತಿದ್ವಿ ಇನ್ನು ಬೆಳಿಗ್ಗೆ ತಿಂಡಿ ಮ ಧ್ಯಾಹ್ನ ಊಟ ರಾತ್ರಿ ಊಟ ಎಲ್ಲ ಬರೀ ಹೋಟ್ಲೇನೇ ಹದ್ನೈದು ಎಷ್ಟು ಆರು ವರ್ಷ ಹಂಗೆ ತಿಂದಿದ್ವಿ ಆರು ಎಂಡ ಏಳು ವರ್ಷ ಮನೆಗೆಲ್ಲನಾ ಮನೆ ನಾ ನಿಜವಾಗ್ಲೂ ನಮ್ ಮನೆಗೆ ಮನ ಬೆಳಿಗ್ ದಿನ ಬೆಳಗ್ಗೆ ಹೋಗ್ತಾನೆ ಇರ್ಲಿಲ್ಲ ಈ ಮದ್ವೆ ಆದ್ಮೇಲೆ ಮಾತ್ರನೆನೇ ಇದು ಕಟ್ಕೊಂಡ್ ಬ್ಯಾಚುಲರ್ ಇದ್ದಾಗ ನಾ ಮನೆಗುಳಿಗೆ ಹೋಗ್ತಿರ್ಲಿಲ್ಲ ಹದ್ನೈದು ದಿವ್ಸಕ್ ಒಂದ್ಸತಿ ನಾತ್ರರನ ಹೋಗ್ತಿದ್ವಿ ಮನೆಗುಳಿಗೆ
ಹೌದಾ
ಫೀಸ್ ಅಲ್ಲೇ ಮನಿಕಂಬಿಡ್ತಿದ್ವಿ ಸ್ಟಾರ್ಟಿಂಗ್ ಇಂದಾನು ಅಷ್ಟೇ ಸಾರ್ ಸ್ಟಾರ್ಟಿಂಗ್ ಇಂದಾನು ಅಷ್ ಷ್ಟೇ ನಮ್ನೆಲ್ಲ ಇ ಇದ್ರಲ್ಲಿ ಮಾಡ್ತ್ ಹೈವೇಸ್ ಅಲ್ಲಿ ಮಾಡ್ತಿದ್ವಾ ಅದ್ ಯಾವಾಗ ವೆಲ್ಲ ಕರ್ಕೊಂಡ ಹೋಗೋ ಇಂಜಿನಿಯರ್ ಎರ್ಡ್ ಗಂಟೆ ಕೆಲ್ಸ ಇದ್ ಎರ್ಡ ಗಂಟೆಗ್ ಕರ್ಕೊಂಡ ಹೋಗೋರು ಮೂರ್ ಗಂಟೆಗೆ ಕರ್ಕೊಂಡು ಹೋಗೋರು ಸುಮ್ನೆ ಆ ನಮ್ದೇನ್ ಕೆಲ್ಸ್ ಇರ್ತಿರ್ಲಿಲ್ಲ ಇಂಜಿನಿಯರ್ ವರ್ಕ್ ಅವ್ರದಲ್ಲ ನಮ್ದೇನ ಇರ್ತಿರ್ಲಿಲ್ಲ ಸುಮ್ನೆ ಹೋಗದ್ ಅವ್ರ ಜೊತೆ ಅವ್ರನ್ನಿದ್ದೆ ಅವ್ರು ಅವ್ರು ಟೈಮ್ ಪಾಸ್ ಮಾಡ ಹಾ ಜೊತೆಗಿರ್ಲಿ ಅಂತ ಹೋಗ್ತಿದ್ವಿ ಚೆನ್ನಾಗಿತ್ತು ಅದ ಲೈಫ್ ಬ್ಯಾಚುಲರ್ ಲೈಫ್ ಸ್ಟಾರ್ಟಿಂಗ್ ನ ಹಂಗೆ ಸರ್ ನಮ್ಮ ಮನೆಗಂತೂ ಇಲ್ವೇ ಇಲ್ಲ ಇತ್ತೀಚಗೇನೇನೆ ಬೆಂಗಳೂರ್ ಬಂದ ಮೇಲೆೇನೆ ಮನೆಗೆ ಅದು ಬೆಳಿಗ್ಗೆ ಹೊತ್ತು ಸಾಯಂಕಾಲದೊತ್ತು ಊಟ ಮಾಡ್ತಿದೀವಿ
ಹಾ ಇಲ್ಲ ಅಂದ್ರ ಅದು ಇಲ್ಲ
ಅಲ್ಲ ಬ್ಯಾಚುಲರ್ ಲೈಫ್ ಆಗ ನಾನು ಸ್ಟಾರ್ಟಿಂಗ್ ಮುಗಸದ್ಮೇಲೆ ಕೆಲ್ಸಕ್ಕೆ ಸೇರ್ದಾಗಿಂದಾನುನು ಎಲ್ಲಿ ಮನೆಗೆೇ ಇಲ್ಲ ಎಲ್ಲ ಔಟ್ ಸೈಡೇ ಕೆಲ್ಸ ನಾನು ಹೋಗ್ತಿದ್ದೆ ಹದ್ನೈದು ದಿವಸಕೊಂದಸಾ ತಿ ಮನೆಗೆ
ಹೂಂ ಅದು ಮನೆಯವ್ರು ಹೋಗ ಕರ್ದಾಗ ಬಾ ಮನೆಗೆ ಅಂತ
ಆದ ಕರದ್ರೆ ಬುಕ್ ಹೋಗ್ತಿದ್ದಿಲ್ಲಾನು ಒಂದೊಂದ ತಿಂಗ್ಳ ಆಗುತ್ತೇ ಟೈಮಿಗೆ
ಹಾ ನನ್ಗದೇನೋಪ್ಪಾ ಮನೇ ಬಿಟ್ಟು ಇರಕ್ ಆಗಲ್ಲ ಯಾವಾಗ ಆಸ್ಲಲ್ ಇದ್ನಲ್ಲಾ ಎಮ್ ಎಸ್ ಅಪ್ಲೈ ಮಾಡುವಾಗ ಅವಾಗಷ್ಟೇ ಶನಿವಾರ್ ರಾ ಯಾವತ್ತು ಬರುತ್ತೋ ಅಂತ ಕಾಯ್ತಾ ಇದ್ದೆ ಶನಿವಾರ ಬೆಳಗ್ಗೆನೆೇ ಹ್ಮ್ ಎದ್ದೀ ಫಸ್ಟ್ ಕೆಲ್ಸ ಮಾಡ್ತಾ ಇದಿದ್ದು ಬಟ್ಟೆ ಎಲ್ಲಾ ಪ್ಯಾಕ್ ಮಾಡ್ತಾ ಇದ್ದಿದ್ದು ವಾಶಿಂಗೆ ಅದನ್ನು ಆ ಬ್ಯಾಗ ತುಂಬಕೊಂಡು ತಿಂಡಿ ಪಂಡಿ ತಿನ್ಕೊಂಡು ಆಸ್ ಲಿಂದ ಕಾಲಜ್ ಹತ್ರ ಬಂದು ಅವತ್ತುಾಪ್ಡೆ ಕಾಲೇಜ್ ಮುಗಿಸಕೊಂಡು ಹಾಸ್ಟಲ್ಗೆ ಹೋಗ್ತಾರ್ಲಿಲ್ಲ ಹಗೆ ಸೀದ ಮನೆ ತಿರ್ಗಿ ಸೋಮವಾರ ಬೆಳೆ ಅದ ನೆನೆ ಭಾನುವಾರ ಎಲ್ಲಾ ವಾಶ್ ಮಾಡಸ್ಕೊಂಡು ಮನೇಲಿ ಬಟ್ಟೆ ಎಲ್ಲಾ ಎತ್ಕೊಂಡು ಸೋಮ ಬೆಳಿಗ್ಗೆ ಕಾಲೇಜ್ ಹತ್ರ ಹೋಗಿ ಕಾಲೇಜ್ ಮುಗಿಸ್ಕೊಂಡು ತಿರ್ಗಿ ಹಾಸ್ಟೆಲ್ ಸಾಯಂಕಾಲ ಹೋಗ್ತಾ ಇದ್ದೀನಿ ಐದೇ ದಿನ ನನ್ನ ಅಷ್ಟಲಲ್ಲಿ ಇರ್ತಾ ಇದ್ದಿದ್ದು
ಹ್ಮ್ ಹ್ಮ್ ಹ್ಮ್ ಹ್ಮ
ಅಮೇರಿಕ
ಕೆಲ್ಸ ಚೇರ್ ಮೇಲೆನೆ ಸ್ಟಾರ್ಟಿಂಗ್ ಕೆಲ್ಸಕ್ ಚೇರ್ ಅ ಆದ್ಮೇಲೆ ಹಂಗೆ ಸರ್ ನೀವು ಇನ್ನು ಮದ್ವೆಗುವೆ ಮುಂಚೆ ಕೆಲಸ ಮೇಲೆ ಡೈಲಿ ಮನೆಯಿಂದ ಓಡಾಡ್ತಿದರಾ
ಅವಾಗ ಸ್ಟಾರ್ಟಿಂಗು ಒಂದ್ಷ್ಟ ದಿನ ಶಿಫ್ಟ್ ಇತ್ತು ಫಸ್ಟ್ ಜಾಬಗೆ ಸೇರ್ದಾಗ ಅವಾಗ ಹಸ್ಟ್ಲಲ್ಲಿ ನಾನಲ್ಲ ಯೂನಿವರ್ಸಿಟಿ ಅಸ್ ಅದ್ರಲ್ಲಿ ಜನಿಯರ್ಸ್ ಎಲ್ಲ ಇದ್ರು ಅವರು ಯ ಇಲ್ಲೇ ಬಂದಿರು ಅವರ ಅದ ಇನ್ನೇನು ರೂಮ್ ಮಾಡ್ತಯ ಹಂಗ ಹೆಂಗ ಆ ಅವ್ರ ರೂಮ್ ಅಲ್ಲೇ ವಡನ್ಗ್ ಗೊತ್ತಲ್ದಿರ ಒಂದಷ್ಟ ಇ ಒಂದು ಎರಡ್ ಮೂರ್ ತಿಂಗಳಿದ್ದೆ ಅವಾಗ ವಾರಕ್ಕೊಂದ್ಸತಿ ಮನೆಗ್ ಬರ್ತಾ ಇದ್ದೆ ಆಮೇಲೆ ಹಂಗೆ ನನ್ಗೆ ಜನರಲ್ ಶಿಫ್ಟ್ ಹಾಕ್ಬಿಟ್ರು ಜನ್ರಲ್ ಆಗೆ ಬಾ ನೀನು ಅಂತ ಜನರಲ್ ಶಿಫ್ಟ್ ಹಾಕದ್ಮೇಲೆ ಊರಿಂದಾನೇ ಓಡಾಡ್ದ ನಾನು ತಿರ್ಗ್ ನಾನ ಎಲ್ಲ ರೂಮ ಮಾಡ ಮಾಡನಿಲ ಇಂಂತದ್ದುಲ್ಲ ಊರಲ್ಲೇ ಎತ್ಕೊಂಡ್ ಬಂದಿ
ಹ್ಮ್
ನನ್ಗೇನ್ ಅಷ್ಟೊಂದು ಹೊರ್ಗಡೆ ಇದ್ದ ಅಭ್ಯಾಸನೇ ಇಲ್ಲ ಹೊರ್ಗಡೆ ಊಟನುೂ ನಾನು ಅಷ್ಟೊಂದು ಲೈಕ್ ಮಾಡಲ್ಲ
ಏ ನಮ್ದ್ ಹಂಗೆ ಹೊರಗಡೆ ತಿಂದ್ ರೂಢಿ ಆಗ್ಬಿಟ್ಟು ಅದು ಬ ಂತಲ್ಲ ಪರಿಸ್ಥಿತಿಗಳು ಹಾಗಾಗ್ಬಿಟಿದೆ ನಾವು ಸ್ಟಾರ್ಟಿಂಗ್ ಒಂದ ಮೂರು ತಿಂಗಳು ಮಾಡಿದ್ದ ತುಮಕೂರಲ್ಲಿ ಆಮೇಲೆ ನಮ ಸಾಯಿಬ್ರ ಹೇಳಿದ್ರು ಯಾಕ ಹೂ ಮಾಡ್ತಯ ಆಯ್ತಾಯ್ತ ಆಯ್ತು ಹೋಗಬನೆ ಇಲ್ಲ ಹದು ಇಲ್ಲ ಈ ಕುಡತೆ ಹಾ ಹ ನಾವು ಸ್ಟಾರ್ಟಿಂಗ್ ಒಂದು ನಾಲ್ಕ ತಿಂಗಳು ರೂಮ್ ಮಾಡಿದೆ ನಮ್ಮ ಸಾಹೇಬ್ರು ಎಲ್ಲ ಎಳೆದಿದ್ದಾರೆ ಅಂದ್ರು ರೂಮ ಅಲ್ಲಿ ಇದೀನಿ ಅಂತೆ ರೂಮ ಅಲ್ಲಿ ಹಾಕಿರ್ತ ಬ ಸ್ಪೆಷಲ್ ಇ್ರು ಬಾಡಿಗೆ ಹಾಕ ಕೊಡ್ತಿ ಅದಕ್ಕೆ ಆದ್ರರು ಅವರು ಕೆಲ್ಸ ಆಗ್ತಿತ್ತ ಅವ್ರದುು ಅವ್ರದ್ದು ಆಗ್ಬೇಕಲ್ಲ ಅವ್ರು ಯಾವಾಗನ ರೂಮ್ ಆಗಿದ್ರೆ ಕರಿಯಕ್ ಆಗಲ್ಲ ಆಫೀಸ್ ಆಗಿದ್ರೆ ಏ ನೋಡ ಕರ್ಕೊಂಡ ಹೋಗ ಅಲ್ಲ ಅಂದ್ರೆ ಅಲ್ಲಿ ನೋಡ ಯಾವ್ದ ಬಂದೈತೆ ಆ ಪ್ರಿಂಟ್ ತೆಗ್ದಿಕ್ಕು ಈ ಪ್ರಿಂಟ್ ತೆಗ್ದಿಿಕು ಇಂತವೇ ಮಾತ ಹೇಳಾರ ಹುಡ್ಗರು ಅವ್ರದ್ದು ಅನ್ಕೂಲ ಆಗ ನಮಗೂ ಅನ್ಕೂಲ ಆಗ್ಲಿ ಅಂತ ಮಾಡಿದ್ರು
ಅದೇ ಅಷ್ಟೇ ಬಿಡು ನಿಮ್ಗೂ ಲಾಭ ಒಂದಷ್ಟು ಬಾಡಿಗೆ ಉಳ್ಕೊಂಡ್ರೆ ನಿಮಗೂ ಇದೆ ಅಲ್ವಾ ಹ್ಮ
ಅಯ್ಯೋ ಅದಂತೂ ನಮ್ಮ್ ಆಫೀಸಾಗ ಉುಡ್ಕೊಂಡ್ರ್ದರು ಹೋದ್ನೆ ಹ ಹ ಹಿಂಗೆ ಅವರು ಯಾಕ ಹ ಕಾರಾರಿ ಅಯ್ಯ ಸಹ ಬ್ಯಾಚುಲರ್ ಲೈಫ್ ಆಗ ಅದ ಕೆಸ ಮಾಡ್ತ ರಾತ್ರಿ ಹನ್ನೆಡು ಗಂಟೆ ತಕ ಮಾಡ್ತಿದ್ದ ಒ ೈಮ್ಗೆ ಹೆರವರೆ ಒಂದು ಗಟೆಗೆ ಅವರು ನಮ ವರ್ಕ್ ವರ್ಕ್ ಸಿಕ್ಕಾಪಟ್ಟು ಇಷ್ಟ ಪಡೋರು ಅವ್ರಿಗೂ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಮೈಸೂರಾಗಿಿತ್ತು ಅವ್ರರು ಇಲ್ ಅವರು ಇಲ್ದಿದ್ದಿಲ್ಲ ಅಣ್ಣಂದ್ ಮನೆಗೆ ಅವ್ರರು ಅಲ್ಲೋಗಿ ಕೆಲಸ ಮಾಡ ಅವ್ರೋಗ ಅಲ್ಲೂ ಅವ್ರ ಏನ್ ಮಾಡಕರ್ತಿಿಲ್ಲ ಅವರು ಮಗ ಫಾರಿನಗಿದ್ದ ಮಗಳು ಫಾರಿನಗಿದ್ದ ಇವ್ರೊಬ್ರೇ ಅವ್ರ ಹೆಂಡತಿ ಅಲ್ಲೊಬ್ರು ಅಲ್ಲಿದ್ರು ಬೇರೆವರಾಗ ಇವರು ಏನಂದ್ರೆ ಅದಕ್ ವರ್ಕ್ ಕೆಲ್ಸ ಮಾಡ್ಬೇಕು ಹಓ ಇನ್ನೇನ್ ಅವ್ರಿಗೂ ಟೈಮ್ ಪಾಸ್ ಆಗ್ಬೇಕಾ ಸುಮ್ನೆ ಎಂಟು ಗಂದಕ ಕುಕ ಮರ್ ಆಫೀಸ್ ಆಗೆ
ಹ್ಮ್ ಹ್ಮ್
ಆ ಕೆಲ್ಸ ಮಾಡು ಈ ಕೆಲ್ಸ ಮಾಡ ಅಂದೋಡು ಸುಮ್ನೆ ಫೀಲ್ಡ್ ಕರ್ಕೊಂಡ್ ಹೋಗೋರು ಬಾ ಬರ್ರಿ ಹೋಗಣ ಅಂತವ್ರ ರೌಡ್ ಕರ್ಕೊಂಡ ಹೋಗೋರು ಒಂದ ರೌಡ್ ಕರ್ಕೊಂಡು ಹೋದ್ರೆ ಅಲ್ಲೀ ಟೀ ಚುರ್ಮುರಿ ಸ್ನಾಯಕ್ಸು ಚೆನ್ನಾಗ ತಿನ್ಕೊಂಡು ಬರದು ಕಮ್ಮನಿ ಕೊ ಕಮ್ಮನಿ ದಣ ಸುಮ್ಮನೆ ಸುತ್ತತದೆ ಜೀಪ್ ಹಾಕ್ಕೊಂಡು ಅರ್ಗೈಪ್ ಅ ಹ ಗೋರ್ಮೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನೀನ್ ರಿಟೈರ್ಡ್ ಆಗಕ್ ಬಂದಿದ್ದೀನ ಒಂದ ಎರಡು ವರ್ಷ ಅದು ಆರ್ ಎಂಡ್ ಆರ್ ವರ್ಕ್ ಇತ್ತು ರಿಹ್ಯಾಬಿಲಿಟೇಷನ್ ರೀಿಸೆಟಲ್ಮೆಂಟ್ ವರ್ಕ್ಗಳು ಇರ್ತ್ತು
ಹಾ ಹಾ ಹಾ
ಎಷನ್ ಬರೋದಲ್ಲ ಸರ್ ಲ್ಯಾಂಡ್ ಎಕ್ಜಷನ್ ಅಲ್ಲಿ ಸೋಷಲ್ ಬರೋದು ಆ ಸ್ಟರ್ ಎನ್ಕ್ರೋಚ್ಮೆಂಟ್ ಮಾಡಿರೋರು
ಹಾ
ಆರ್ ಅಂಡ ಆರ್ ಆರ್ಂಡ್ ಆರ್ ರಿಹಾಬಿಲಿಟಷನ್ ರೀಸೆಟಲ್ಮೆಂಟ್ ಮಾಡೋದು ಅಂದ್ರೆ ಈಗ ಆ ಈ ರೋಡ ಸೈಡ್ ಅಂಗಡಿ ಕಡಿೋರ್ಲ್ಲ ಎನ್ಕ್ರೋಚ್ ಮಾಡ ಇಕ್ಕೊಂಡಿಿತಾರಲ್ಲ ಸ್ಕವಾಟಸು ಎಣಕೋಚಸು ಪೆಟ್ಟಕ ಅಂಗಡಿಗಳು
ಹ್ಮ್ ಹ್ಮ್ ಹ್ಮ
ಹಾ ಅದಕ್ಕೆಲ್ಲಾನ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡೋದು ಪೇಮೆಂಟ್ ಕೊಡ್ಸೋದು ಆಮ್ಯಾಕೆ ಲ್ಯಾಂಡ್ ಅಕ್ವಜೆಸನ್ ಲ್ಯಾಂಡ್ ಅಪ್ಲಿಕೇಶನ್ ಬದಾದಗೆ ರೈ ರಿಗೆ ಏೇ ಡಾಕ್ಯುಮೆಂಸ್ ಗೊತ್ತಲ್ಲ ತಾ ಕಪ್ಪಿಸಿ ಕರ್ಕೊಂಡ ಹೋಗೊದು ಸಕ್ವರ್ ಡಾಕುಮೆಂಟ್ ಕೊಸೋದು ಆ ಡಾಕುಮೆಂಸ್ ಎಲ್ಲ ರೆಡಿ ಮಾಡೋದು ಅದ ಆಫೀಸ್ ತ ಸ್ಮಿಟ್ ಮಾಡದು
ಓಹೋ ಹಾ
ಆಮೇಲೆ ಲೇಟರ್ಗಳಲ್ಲ ನಾವವು ಟರ್ ಕನ್ನಡ ಲಟ್ರಿಂಗ್ ಕನ್ನಡ ಟೈಪಿಂಗ್ ಎಲ್ಲ ಕಲ್ತಿದ್ದ ನಾನು
ಹ ಹೌದಾ ಹ
ಹ್ಮ್ ಹ್ಮ್ ಹ್ಮ್ ಕನ್ನಡ ಟೈಪಿಂಗ್ ಹ ಕನ್ನಡ ಟೈಪಿಂಗ್ ಎಲ್ಲ ಕಲ್ತಿದೆ ಎನ್ಕಚ್ಚಿವ ಅವಲ್ಲಾ ಮಾಡದು ಅವ್ರು ಕರ್ಕೊಂಡ್ ಹೋಗೋದು ಇದು ಈ ಕೋವಿಡ್ ಟೈಮ್ ಅಲ್ಲಿ ತೆಗೆದ ಲ
ಓ ಹೌದಾ
ಇಲ್ಲ ಅಂದಿದ್ರೆ ಇನ್ನ ಅಲ್ಲೇ ಇರ್ತಿದ್ದೆ ನಾನು ಕೋವಿಡ್ ಟೈಮ್ಲ್ಲಿ ಎಕ್ಸ್ಟ್ರಾ ಆದ್ರು ಅಂತ ತೆಗೆದ್ಬಿಟ್ರು ಆಮೇಲೆ ನಮ್ ಸಾಯಿಬ್ರು ರಿಟೈರ್ಡ್ ಆಗ್ಬಿಟ್ರು
ಹಾ ಹಾ ಹಾ ಹ
ಷ ಇದ್ರು ಅವರು ರಿಟೈರ್ಡ್ ಆಗತ ಅವ್ರು ಇರೋತಕ್ಕ ನನ್ ಯಾರು ಮುಟ್ಟಿರ್ಲಿಲ್ಲ
ಹ್ಮ್
ನಾವು ಚೆನ್ನಾಗಿತ್ತು ಇ ಪಾಪ ನನ್ನಬ್ನ್ನೆಲ್ಲ ಯಾರನ್ನುೂ ತಗಸಿರ್ಲಿಲ್ಲ ಪಾಪಾ ಇರೋದಕನ ಉ ಅವ್ರು ಶೋರ್ಸ್ ಆಗ ಯಾರು ಒಬ್ಬೂ ಟಚ್ ಮಾಡಕ್ಬ ಬಿಡ್ತ ಸ ನಮ್ಮ ಮೂುಡುಗರು ಕೆಲಸ ಮಾಡ್ತಾರೆ ನಿಮ್ ಅಂತ ಹೋಗಿ ಪ್ರಾಜೆಕ್ಟ್ ಡೈರೆಕ್ಟರ ತಕೆ ಕ ಮಾಡಬ ಪ್ರೆಕ್ಟ್ ಡರೆಕ್ರ್ ಎಸ್ ಅಿಕಾರಿಗಳುಗ್ೇಳ್ಬಡಾರ ಸರ್ ಇಲ್ಲಂದ್ರೆ ಕೆಲಸ ಮಾಡಕಕ್ ಆಗಲ್ಲ ನಮ್ಗ್ಗಕ್ ಹುಡುಗುರು ಅಂತ ಅವರು ತುಂಬಾ ಸಪೋರ್ಟ್ ಮಾಡರು ದುಡ್ಡ ಅಂತ ಖಚ ಮಾಡ್ತಿರ್ಲಿಲ್ಲ ಸಪೋರ್ಟ್ ಮಾಡೋರು ನೀವು ಯಾರ್ು ತಗಬೇಕಾದ್ರೆ ಡೈರೆಕ್ಟ್ ಆಗಿ ಎಮ ಎಲ್ ಎಂ ಪ್ಪಿ ತಕ್ಕೆ ಹೋಗೋ ಲೆಟರ್ ಇಟ್ಕೊಂಡು ಸಾರ್ ಇಲ್ಲ ಈ ಹುಡುಗುರು ಎಲ್ಲ ಕೆಲಸ ಮಾಡ್ತಾರೆ ಬೇಕುಂಬರು ಅವರು ರಿಟೈರ್ಡ್ ಆಗ್ಬಿಟ್ರು ಅವರು ರಿಟೈರ್ಡ್ ಹತ್ತೊಂಬತ್ತ ರಿಟೈರ್ಡ್ ಆದ್ರು ಇಪ್ಪತ್ತ ಕೋವಿಡ್ ಬಂತಲ್ಲ ಕೋವಿಡ್ ಮಾರ್ಚ್ ಬಂತು ತಗೋಬಿಟ್ರು ನನ್ಗೆ ರಿಕ್ವೆಸ್ಟ್ ಮಾಡ್ಕೋಣ ಅನ್ನಷ್ಟೋದಕ್ಕೆ ಕೋವಿಡ್ ಬಂದ್ಬಿಡ್ತು ಅವೆಲ್ಲ ಆಫೀ ಶೆಡ್ಯ ನಬ ಬಿಟ್ಟು ಆಫೀಸ್ ಕೂಡ ಕ್ಲೋಸ್ ಆದ್ಮೇಲೆ ಎಲ್ಲೂ ಹೋಗಕ್ಕೆ ಆಗ್ಲಿಲ್ಲ ನನ್ಗೆ ಆರು ತಿಂಗಳು ಅದೇ ಮೇನ್ ಪ್ರಾಬ್ಲಮ್ ಆಗಿದ್ದು ಕೋವಿಡ್ ಆಗ್ ಇದಿದ್ರೆ ಈಗ ಡಿಸೆಂಬರ್ಗೆ ಮಾರ್ಚ್ಗೆ ಕೋವಿಡ್ ಆಯ್ತಾ ಅವಾವಾಗ ತಗೋದ್ರು ಇನ್ನೊಂದ ತಿಂಗ್ಳ ಅವಕಾಶ ಕೊಟ್ಟಿದ್ ನನ್ ಬೇರೆಲ್ಲನ ಸ ನ ಮ ಅದೇ ಆಫೀಲ್ಲಿ ಏನೋ ನಮ ರಿಕ್ವೆಸ್ ಮಾಡ್ಕೊತಿದ್ದೆ ಅಲ್ಲ ಅಲ್ಲ ಆಫೀಸ್ಗಳು ಕ್ಲೋಸ್ ಆಗ್ಬಿಟ್ಟವಲ್ಲ
ಹೌದು ಯಾರು ಆಫೀಸ್ ಪ್ರೆಸೆಂಟ್ ಅದೇನಾ
ಬರ್ದಂ ಆಗ್ಬಿಟ್ರು ಅಧಿಕಾರಿಗಳ್ ಮೀಟ್ ಮಾಡಕ್ಾಗ್ಲಿಲ್ಲ ನನ್ಗೆ ನಾಲ್ಕ್ ತಿಂಗಳು ಆಮೇಲೆ ಓ ೇ ಕೇಳ್ದ ಒಂದ್ಸತಿ ಹಂಗೆ ಹಿಂ ಅಂದರು ಆಯ್ತ ಅಂತ ಅಬ ಬಿ ಸುಮ್ನ ಆದ್ ಇನ್ ಏನ್ ಅಂತ ಬಿಟ್ಟು ಹೆಂಗ ದೇವರು ಇಟ್ಟಂಗ ಆಗುತ್ತೆ ಅಂತ ಸುಮ್ನಾ ಅ ಏನ್ ಮಾತಾಡಕ್ ಹೋ
ಇನ್ನೇಏನ್ ಮಾಡಕ್ಕಾಗತ್ತೆ
ಹ್ಮ್ ಇಷ್ಟ ಆಯ್ತು ಇಲ್ಲ ಚೆನ್ನಾಗಿತ್ತು ನಮ್ಗೆ ಆಹ ಎಲ್ಲಾ ಚೆನ್ನಾಗಿ ಹ ಎಲ್ಲ ಚೆನ್ನಾಗಿದ್ರು ಎಲ್ಲಾ ಆಫೀಸರ್ ಗಳು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸೂಪರ್ ಟೆಂಟ್ ಇಂಜಿನಿಯರ್ ಗಳು ಐ ಎ ಎಸ್ ಅಧಿಕಾರಿಗಳೆಲ್ಲ ಎಲ್ಲಾ ತುಂಬಾ ಚೆನ್ನ್ ನೋಡ ಚೆನ್ನಾಗಿ ಕೆಲಸ ಮಾಡ್ತ ಅಂತ ಅಪ್ರಿಷಿಯೇಷನ್ ಇತ್ತು ಎಲ್ಲ ಟ್ರಾನ್ಸ್ಫರ್ ಆದ ಎಲ್ಲ ಅವರು ಟ್ರಾನ್ಸ್ಫರ್ ಆದ್ರು ಸೂಪರ್ಟ್ ಇಂಜಿನಿಯರ್ ಟ್ರನ್ಸ್ಫರ್ ಆದರು ಆಮೇ ಇ್ರು ನಮ್ಮ ಡಬಾಲ ಅವರು ರಿಟೈರ್ಡ್ಗ್ಬಿಟ್ರು
ಹ್ಮ್ ಹ್ಮ್
ಇಲ್ಲ ಅವರು ರಿಟೈರ್ಡ್ ಆಗಿದ್ದು ಇಲ್ಲ ನೀದ್ರೆ ಅಲ್ಲೇ ಆದಾಗನ ಬೇರೆ ಏನ ಮಾಡ್ಬ ಬಿಡ್ತಿದ್ವಿ ಅವಾಗ ಬ್ಯಾಚುಲರ್ಸ ಚೆನ್ನಾಗ ದುಡ್ಡಾಡೋದು ಸರ್ ಅವಾಗ ಉಣಸ್ಲಿ ಅವಾಗ ಉಳಿಸ್ಲಿಲ್ಲ ಈಗ ಆ ದುಡ್ಡು ಸಿಕ್ತಿಲ್ಲ ಈಗ ಸಿ ಈಗ ಸಿಕ್ತಾ ಇಲ್ಲ
ಇವಾಗ ಸಿಕ್ತಾ ಇಲ್ಲ ಇವಾಗ ಉಳ್ಸಾಕ್ ಆಗ್ತಾ ಇಲ್ಲ ಅವಾಗ ಸಿಕ್ತಾ ಇತ್ತು ಇವಾಗ ಉಳಸ್ಬೇಕು ಅಂತ ಮನ್ಸೈತೆ ಹ್ಮ್
ಮಂದ್ಸೈತೆ ಬ ಬಿಡ್ಸಕ್ ಆಗ್ತಿಲ್ಲ ಆವಾಗ ದಂತಿರ ಬಿಡ್ತ ದಿನಕ್ಕ ಒಂದ ಎರಡ್ ಸಾವಿರ ಅವರ್ ಕೊಟ್ಟಾಗದು.
ಓಹ ಅವಾಗ ಎರಡ್ ಸಾವಿರ ಅಂದ್ರೆ.. ಇವಾಗ ಹೆಂಗಗೆ ಅದು ಅ..
ಹದಿನಾಲ್ಕರಿಂದ ಎರಡ್ ಸಾವಿರದ ಹದಿನೈದು ಹದಿನೈದು ಹದ್ನೈದ್ರಂದ ಹ್ಮ್ ಹದ್ನೈದು ಹ್ಮ್ ಹದ್ನಾಲ್ಕು ಹದ್ನಾಲ್ಕುರಿಂದ ಎರಡ್ ಸಾವಿರದ ಹದ್ನಾಲ್ಕರಿಂದ ಎರಡ್ ಸಾವಿರದ ಹೊಂಬತ್ಪ್ಪತ್ರ ತಕ ಸುವರ್ಣ ಯುಗ ಕಳ್ಬಿಟ್ಟಿ ಆರು ಲಷ ಕೂಡಿಕ್ಕಿದ್ದೀರಾ ಸರ್ ಅವಲ್ಲ ಒಂದ ಹತ್ತು ಲಕ್ಷ ಕೂಡಿಕ್ಬೋದಾಯ್ತು
ಹಾ ಕೂಡ ಹೋದಾಗಿತ್ತು
ಅ ಅವ
ಏನು ಸಂಬಳ ಬಿಟ್ಟು ಎರಡ್ ಸಾವಿರ ಒಂದ್ ದಿನಕ್ ಸಿಕ್ತಾ ಇತ್ತು ಅಂದ್ರೆ ಏನ್ ಆರ್ ಸಾವ ಅರವತ್ ಸಾವಿರ
ಪೇಮೆಂಟ್ಗಳುಾದ್ರೆ ಒಬ್ಬೊಬರುದು ಜಾಸ್ತಿ ಇರೋ ಪೇಮೆಂಟ್ ಕೊಡಾರ ಕೋಟ್ಗಟ್ಲೆ ಹತ್ತತ್ ಇಪ್ಪತ್ತು ಸಾವಿರ ಕೊಡೋರು
ಹ ಹೌದಾ ಹ ಹ
ಚೆನ್ನಾಗಿತ್ತು ಬಟ್ ನಾವ್ ಉಳಿಸಲಿಲ್ಲ ಎಂಜಾಯ.
ಅವಾಗ ಗೊತ್ತಾಗಿಲ್ಲ. ಹಂಗೆ ಏನು ಅಂತ ಮುಂದೆ ಹೆಂಗ ಕರುತ್ತ ಇತ್ತು ಹ ಅಲ್ಲಿದ್ದಾಗ ಅದೇನು ಹೇಳ್ತಾರಲ್ಲ ಅಲ್ಲಿ ಇದ್ದಾಗ ಕಳ್ಳೆ ಇರಲ್ಲ ಕಳ್ಳೆ ಇದ್ದಾಗ ಅಲ್ಲಿ ಇರಲ್ಲ ಅಂತ.
ಹೌದು ಸರ್ ಈಗಂತೂ ದುಡ್ಡೇ ಇಲ್ಲ
ಹಾ
ದುಡ್ಡು ಅದು ಎಲ್ಲಿ ಮರ ನೋಡ್ತಾ ಇದೀವಿ ಹುಡುಕ್ತಾ ಇದಿವಿ
ಏನು
ಮೇಡಮ್
ಹ್ಮ್ ಕೊಟ್ರು
ಹಾ ನನಗೆ ನಂದಿನ್ನು ಕೊಟ್ಟಿಲ್ಲ ಅಂಗಾರೆ ಇವತ್ತು ಇಲ್ಲಿ ಕೊಡ್ತಾರ ಅಲ್ಲೇ ಸು ನಾಳೆ ಕೊಡ್ತಾರ